ಹಲೋ ಹಲೋ
ಹಾ ಮೇಡಮ್ ಏನು ಮಾಡ್ತಾಇದಿರಾ
ಮಕ್ಕೊಂಡೆನಿ
ಹೌದಾ ಚೆನ್ನಾಗಿದ್ದೀರಾ ಹಲೋ
ಅಂದಿದ್ನ್ಯಲ್ಲ ನಿದ್ದಿ ಮಾಡಕತ್ತೇನಿ
ಯಾಕ ಮೇಡಂ ಏನಾಯ್ತು ನೀವು ಕಪೂರವರಲ್ವಾ
ಬರ್ರಿ ಉರುಸಾಬರಿ
ಏ ಊರ್ವರ್ಷಿ ಊರ್ವಷಿ ಅವರು ನನ್ ಪಕ್ಕ ಮೇನಕೈದಾರ ಇಲ್ಲಿ ನನ್ ಅಪ್ಸರ ಬಾ ಅಪ್ಸರ
ನಟ್ರಲ್ಲಿರ
ನಿಮ ಪಕ್ಕ ಯಾರಾರ ಹೇಳಿ ಇಂದ್ರ ದೇವನ್ ಮಂಗಳ ಇದ್ದಾರ ನಿಮ ಪಕ್ಕ ಮತ್ತೆ ಏನ್ ಊಟ ಮಾಡಿದ್ರೆ
ಈ ಕೇಳಕ್ತ್ತದ್ರ ನಂಗಗೆ
ಅಲ್ಲ ಮೇಡಮ್ ಅದೇ ಏನ್ ಊಟ ಹೋಗಪ್ಪ ಬರ ಹಿಂಗೆ ಅಂತ ಆತ ಮಾತ ಅ ಅಣ್ಣ ಕೇಳ
ಎಲ್ಲ ಹತರ ನೀ
ಅಲ್ಲ ಮೇಡಮ್ ಏನ್ ಮಾಡ್ತಿದ್ರ ಹೇಳ್ರಿ ಇಷ್ಟ್ ಬೇಗ ಮಲ್ಕೊಬಿಟ್ರ
ಇಷ್ಟು ಬೇಗ ಅಲ್ಲ ರೀ ಹತ್ತಗೆ ಟೈಮ್
ಅಯ್ಯೋ ಹತ್ತು ಗಂಟೆ ಅಂದ್ರೆ ಅ ದಿನ ಎಂಟು ಗಂಟೆ ಇದ್ದಂಗ ಮೇಡಮ್ ನಮ್ಗೆ
ನಮ್ಗ ಆಯ್ತ್ರಿ ಒಂಬತ್ತು ಗಂತನಿಲ್ಲ
ಹ್ಮ್ ಏನ್ ತಿಂದ್ರ ಊಟ
ನಮಸ್ರ
ಅನ್ನ ಮೊಸರು ಅದಕ್ಕೆ ಬೇಗ ನಿದ್ದ ಮನೆತ್ ನಿಮ್ಗೆ
ಗ ಬಾಯಿ ತುಂಬಾ ಗುಳ್ಳೇಗ್ಬಿಟ್ಟವ್ರಿ
ಓ ಅಂದ್ರೆ ಹೀಟ್
ಅವರೆಲ್ಲ ಅವರೆಲ್ಲ ಕಟ್ಟಿ ತಿಂದಾರ ನಿನ್ ಬಿಟ್ಟು
ಹೌದಾ
ಹ
ಏನಾಗಲ್ಲ
ಅಜಜಾಗ ಒನ್ ಹಲ್ಲಳ ಆತದ್ರೀ ಒಮ್ದ
ಹೌದಾ ಸ್ವಲ್ಪ ಹಲ್ಲು ಉಳುಕ್ಗಿದೆಯಲ್ಲ ಇದು ಇದು ಮಾಡ್ರಿ ಆ ಬ್ರಷ್ ಪೇಸ್ಟ್ ಅಲ್ಲಿ ಲವಂಗನ ಮಿಕ್ಸಿ ಮಾಡ್ಕೊಂಡು ಪುಡಿ ಮಾಡ್ಕೊಂಡು ಬ್ರಷ್ ಮಾಡ್ಬೇಕಾದ್ರೆ ಆ ಪೌಡ್ರನ ಹಾಕಿ ಬ್ರಷ್ ಮಾಡ್ರಿ ಆಯ್ತಾ ಉಳ್ಕು ಏನಾದ್ರರು ಹೋಗುತ್ತೆ
ಅ ಮತ್ತೆ
ಅದಕ್ಕೆ ಲವಂಗ ಪೌಡ್ರ ಹಾಕಿ ಯೂಸ್ ಮಾಡ್ರಿ ಪೇನ್ಲ್ಲಾ ಕಡಿಮೆ ಆಗುತ್ತೆ
ಹ್ ಮೂರು ವರ್ಷ ಆಯ್ತಂ
ನಾನು ಡೈಲಿ ಆಥರನ ಬ್ರಷ್ ಮಾಡೋದು ಪೌಡರ್ ಇದೆ ಹ್ಮ್ ನ ಲವಂಗ ಪೌಡರು ಪೇಸ್ಟ್ ಎರಡು ಮಿಕ್ಸ್ ಮಾಡಿಕೊಂಡು ಬ್ರಷ್ ಮಾಡ್ತೀನಿ ಹೌದಾ
ವತತಿ
ಓಕೆ ಅದ ಪರ್ಪಲ್ ಒಂದುತ್ತಲಾ ಅದು
ಹರಿ ಅ ಅದ್ರ್ದೇ ಅದೇ ಯಸ್ ಮಾಡನ್ ಅದೇ ಎಫೆಕ್ಟ್ ಆಗೇದ್ರಿ ಅಲ್ಲಿಗೆ
ದಾ
ಹ ಎಲ್ಲಲ್ಲ ಜುಮ್ಮ
ಹ್ಮ್ ಸೆನ್ಸಿಟಿವ್ ಆಗಿದೆ ನೋಡಿ ಅದ ಕೇಳುದು ಯಾವ್ದಾದಾದ್ರೂ ಯೂಸ್ ಮಾಡ್ಬಾರ್ದು ಅಂತ ಆಗ್ ಯೂಸ್ ನ್ಯಚುರಲ್ ಆಗ ಯಸ್ ಮಾಡ್ಬೇಕ್ರಿ ಯವಾಗ್ಲೂನು.
ನೋಡಿಕ ಮಾಡನ್್ರಿ ನಾನ್ ಇಲ್ಲ ತಿಳ್ಕೊಂಡ ಅದ್ರ ಬಗ್ಗೆ.
ಅಲ್ಲಾರೀ ನಮ್ಮ ಕೇಳಿದ್ರೇನ್ರಿ ಒಂದ್ ಸ್ವಲ್ಪನಾದ್ರೂನು.
ಅದಿರ್ಲಿರಿ ಇಲ್ಲ ನಮ್ಮ್ ಅಕ್ಕರಿಗ್ ನಾ ಕೇಳ್ಬೇಕ ಅನ್ಕೊಂಡು. ಕೇಳಾರ್ದ ಮಾಡೀನ್ರಿ ಬಟ್ ನಮ್ಮ್ ಅಕ್ಕರ್ ನನ್ನ ಹತ್ರ ಇಸ್ಕೊಂಡ್ ಇಸ್ಕೊಂಡ್ ಅವ್ರೇ ರಿ ಜಾಸ್ತಿ ಹ ಆ ಕೆಲವ್ರಿಗೆ ಕೊಟ್ಟದ ಕಾಲ
ಏ ಹಂಗೆನ್ ಇಲ್ಲಾರಿ ಯಾಕಂಗ ಅನ್ಕೊಂತೀರ.
ಸರಿ ಅದ್ರಿ
ಅಕ್ಕೋರೆಲ್ಲ ಸ್ವಲ್ಪ ಸ್ವಲ್ಪನೇ ಯೂಸ್ ಮಾಡಿರ್ತಾ
ನೀವ್ ಅಕ್ಕನದ್ರದ್ರಳ್ರಿ ಅದಿಕ್ಕೆ ಅಕ್ಕರ ಎಲ್ರೂ ಹಂಗೆ ಇರ್ತಾರ.
ಬರಿಂಗಗೆರಲ್ರಿ ನಮ್ಮ್ ಅಕ್ಕದ ಇರ ಚಂದ
ಹ್ಮ್ ನೀನು ಅದು ಲವಂಗ ಪೌಡರ್ ಹಾಕಿ ತಿಕ್ಕ್ರಿ ಸ್ವಲ್ಪ ಚೇಂಜ್ ಆಗುತ್ತೆ.
ನೀ ಬೇರೆ ಹಲ್ಲ ಹಾಕೊಂಡ್ ಬರ್ಬೇಕು ಅನ್ಕೊಂಡ
ಹೌದಾ ಅಷ್ಟಂದ ಆಗಿದ್ಯಾ ಅಂದ್ರೆ ಏನಾದ್ ಬ್ಲಡ್ ಏನಾದ್ರು ಬರುತ್ತಾ ಯಾವಲ್ಲೂ ಇಲ್ಲಿ ಅಚೀವ್ ಮಾಡ್ತೇವಲ್ಲ ಲಾಸ್ಟ್ ಅದ.
ಹು ರೀ
ಹ ಈಗ ಒಳಗಡೆ ಸ್ವಲ್ಪ ತೂತ್ ಆಗೋತರ ಆಗೇತಾ.
ಬಾಳ ಪೇನ್ ಆಗದ್ರ ಅದ ನ ಇಟಾ ಅದು ಅಣ್ಣ ಹಿಂಗ್ ಮೆತ್ತನ್ ತಿಂದ್ೂನ್ ಪೇನ್
ಹ್ಮ್
ಹೌದಾ ಅದಕ್ಕ ಸ್ವಲ್ಪ ಬೆಳ್ಳುಳ್ಳಿ ಇಟ್ಕೋಬೇಕಿತ್ತು. ಅಲ್ಲಲ್ಲಿ ನೈಟ್.
ಅಲ್ಲ ನಂಗ ಅಲ್ಲಿ ಏನು ಮುಟ್ಟಕ್ ಕೈ ಪೈನ್ ಆತಾದ್ರಿ.
ಅದೇ ಆಗುತ್ಸ್ವಲ್ಪ ಪೈನ್ ತಡ್ಕೊಂಡು ಹಾಫ್ ಬೆಳ್ಳುಳ್ಳಿ ಕಟ್ ಮಾಡಿ.
ಡ್ಯಾಮೇಜ್ ಆಯ್ತದ್. ಸ್ವಲ್ಪ ಮುಟ್ಟಿದ್ರುನು ಹಲ್ಲು ಕಿತ್ಕೊಂಡ್ ಬರಕತ್ತದ್ರಿ.
ಓ ಓಕೆ ಓಕೆ. ಹಲ್ಲ ಹಾಕ್ಸ್ಬೇಕಂದ್ರೆ ತುಂಬಾ ಕಾಸ್ಟ್ಲಿ ಬೀಳುತ್ತೆ.
ಬಟ್ ಅದು ಮತ್ತೆ ಲೈಫ್ ಲಾಂಗ್ನ್ ನಿನ್ ಮೈಂಟೈನ್ ಮಾಡ್ಬೇಕಾಗುತ್ತೆ ಅದು ಪ್ರಾಬ್ಲಮು. ಈಗ ಅದು ಸುಮ್ನೆ ಆಚೆ ಬರ್ತೈತ ತುಂಬಾ.
ಹೂ ರೀ ಅಲ್ಲಿ ಮುರಿಲಕ್ಕದರ ಸ್ವಲ್ಪ್ ಸ್ವಲ್ಪ್ ಸ್ವಲ್ಪ
ಅಲ್ಲ ಹಲ್ಲು ಮುರಿತದ ಅದು ಅದ್ರ ಗಮ್ ಗುಮ್ಸ್ ಸಿಗ್ಯಲ್ಲ ಅದ್ರಿಂದ ಏನಾದ್ರೂ ಹೊರ್ಗಡೆ ಬರ್ತೈತ್ತು ಲೂಸ್
ಇಲ್ಲ ಇಲ್ಲ ನಾಲಿಂದ ಚುದ್ರ
ಓ ಹಂಗೆ ಪುಡಿ ಹಿಂಗೆ ಅ ಬರ್ತಾದೆ ಅಷ್ಟೇ ತಾನೆ ಓಕೆ ಓಕೆ ಅಂದ್ರೆ ನೀನು ಸಿಮೆಂಟ್ ಹಕ್ತಾರೆ ಸಿಮೆಂಟ್ ಏನಾದ್ರು ಹಾಕಸಿದ್ರೆ ಅದು ಯಾವಾಗ ಬೇಕಾದರು ಉದುರ್ತಾ ಇರುತ್ತ ಅವಾಗ ಅವಾಗ.
ಹ್ಮ
ಹ್ಮ್ ಬಟ್ ಹಾಕಿಸ್ಬೋದು ಬಿಡಿ ಸಿಮೆಂಟು. ಅದಕ್ಕಿಂತ ಬೆಟ್ರ ನಿಮ್ ಪೈನ್ ಕಡಿಮೆ ಮಾಡ್ಕೋಬೇಕು ಸಿಮೆಂಟ್ ತುಂಬ್ಸು ಫಸ್ಟ್. ಆಮೇಲೆ ಅದ್ರೊಳಗಡೆ ಪೇನ್ ಕಡಿಮೆ ಆಗ್ಬೇಕು ಆ ಪೇನ್ ಕಡಿಮೆ ಆಗ್ ನೀನ್ ಅದೇ ಹೇಳಿ ಹೋಮ್ ರೆಮಿಡಿನ ಮಾಡೋ ಟಬ್ಲೆಟ್ಸ್ಗೆಲ್ಲ ಕಮ್ಮಿ ಮಾಡ್ಕೊಬೇಡಾ. ಈಗ ಪೇನ್ ಐತಾ.
ಹ್ಮ್ ಒಂದು ಲವಂಗವನಾದ್ರೂ ಇಟ್ಕೊ. ಇಲ್ಲಾಂದ್ರೆ ಬೆಳ್ಳಿನ ಅಂದ್ರೆ ಇ ಪೇನ್ ಕಡಿಮೆ ಆಗುತ್ತೆ ಸ್ವಲ್ಪ ಉರಿತತ ಮತ್ತೆ ಒಂದ ಚುರ ಕಂಟ್ರೋಲ್ ಮಾಡ್ಕೊಂಡು ಇಟ್ಕೊ.
ಅಲ್ಲ ಯಾಕಂದ್ರೆ ಅ ಅದ್ ಕಮ್ಮಿ ಮಾಡ್ಕೊೊಂಡ್ರ ನೀನು ಅವಾಗ ನೀ ಹಾಸ್ಪಿಟ್ಲ್ ತೋರ್ಸಾಗ ಅವರು ಸಿಮೆಂಟ್ ಹಾಕ್ತಾರ ಮೇಲೆ. ಇಲ್ಲ ಅಂದ್ರೆ ಟ್ಯಾಬ್ಲೆಟ್ ಕೊಟ್ಟು ಫಸ್ಟ್ ಪೈನ್ ಕಡಿಮೆ ಮಾಡಸ್ತಾರೆ ಆಮೇಲೆ ನಿನ್ ಸಿಮೆಂಟ್ ಹಾಕ್ತಾರೆ.
ಹ್ಮ್
ಹ್ಮ ಅದಕ್ಕೆ ಸಿಮೆಂಟ್ ಹಾ ಇದು ಕೂಡ ಅ ಲೈಫಲಾಂಗ್ ಇರಲ್ಲಾ ನಿಂಗೆ. ಮತ್ತ ಇರ್ಲಿ ಇರ್ಲ್ಲಿ ತೆಗಸ್ತಿರ್ಬೇಕು ಚೇಂಜ್ ಆಗ್ತಿರ್ತ್ತೆ ಅದು ಉರ್ತಾ ಇರ್ತತ್ತೆ ಸಿಮೆಂಟ್.
ಹಾ.
ದೊಡ್ಡಪ ಹಾಕ್ಸ್ಕೊಂಡಿದಾರಾ. ಸರಿ ಹಾಗಾದ್ರೆ ಹೋಕೆ. ಬಟ್ ಹುಷಾರು ಗಮಿಸಲ್ಲ ಲೂಸ್ ಆದ್ರೆ. ಹಾ ಎಕ್ಸ್ಟ್ರಾ ಏನು ಜಾಸ್ತಿ ಮಾಡ್ಸಾಕ್ ಹೋಗ್ಬೇಡ. ಸೊ ನರ್ವ ಪ್ರಾಬ್ಲಮ್ ಆಗ್ಬಿಡುತ್ತದ. ಸರಿ ಮತ್ತೆ ಏನ್ ಮಾಡ್ತರಿ ಆ ರೀ.
ಕೇಳಿಸ್ತಿಲ್ಲ ರೀ ನಿಮ್ ವಾಯ್ಸ್.
ಬಿಟ್ಟರಿ ಆತದೇನ್ರಿ.
ಏನ ಆಗ್ತಿದೆರಿ.
ಹಲ್ಲಿನ ಸಲುವಾಗ ರೀ.
ಹಾ.
ನನ್ಗೆ ಕ್ಲಿಯರ್ ಆಗ ಕೇಳಿಸ್ತಲ್ಲ ರೀ.
ಬಲ್ ಬಿಡ್ರಿ ಹೇಳ್ರಿ ಮತ್ತ.
ಅಲ್ಲರೀ ಫೋನ್ ಸ್ವಲ್ಪ ಹತ್ರ ಇಟ್ಕೊಂಡ್ ಮಾತಾಡಿದ್ರೆ ಹಂಗಗೆ ಅರ್ಥ ಆಗತ್ರಿ. ಮಾತಾಡ್ತಿದೀರಲ್ಲಾ ಹೀಗ್ ಹೇಳ್ರಿ.
ಹಲ್ಲ ನೋವ ಇಂದ ಇದೇನ್ರ ಜಾಸ್ ಜಾಸ್ತಿ ಪ್ರಾಬ್ಲಮ್ ಆಯ್ತ ಅಂದ್ರೆ ಡೆತ್ ಆಗ ಏನನ್ ಕೇಳ್ದ್ರರಿ.
ಆತರ ಸೀವಿಯರ್ ಆಗಲ್ಲ ಬಟ್ ಇದಾವ್ರಿ. ಹಿಂಗೆ ಅಲ್ಲಿ ಕೀಳಸಿರ್ತಾರಲ್ಲ ಸ್ವಲ್ಪ ಅಲ್ಲಿ ಕೀಳಸಿದ್ಮೇಲೆ ನರ್ವ್ ವೀಕ್ ಆಗಿ ಡೆತ್ ಆಗೋರ ಇದಾರೆ.
ಹಾ ಅದೇ ಅಂದೇ ರೀ.
ಹ್ಮ್ ಅದಿಕ್ಕೆ. ಹಾ ಅದ ಹೇಳ್ತಲ್ಲ ಸ್ವಲ್ಪ ಜಾಸ್ತಿ ಮಾಡ ಹಕೋಬಾರ್ದದು ನೀನ್ ಅಂದೇ ಹೇಳ್ತಿಲ್ಲ ಸ್ಟ್ ನೀನ್ ಪೈಂನ್ ಕಡಿಮ ಮಾಡ್ಕೋ ಸಿಮೆಂಟ್ ಹಾಕಸ್ಕೋ ಅಷ್ಟೇ ಮಂಟೈನ್ ಮಾಡ್ಬೇಕು. ಅದನ್ನ.
ಅದೊಂದು ಹಲ್ ಕಿತ್ತಿ ನಡಲೇನ್ರಿ.
ಏ ನೀಿನಗ್ ಯಾಕೆ ಈ ಸಿರಿ ಅಂತ ಅಲ್ಲಿ ಕಲ್ಸೋದು ಮಾಡ್ಸದು. ಅವಲ್ಲಿ ಕೇಳಿಸಬಡ್ದು ನೋಡು ಆ ಹಾ ನ ಕೇಳು ಅದ್ರಟ್ಟಿಗೆ ಅದೇ ಉದುರತಾ ಇತ್ತು ಅಂದ್ರೆ ನೀನ್ ಅಲ್ಲಿ ಕೀಳ್ಸದು ಒಂದ್ ಬೇರೆ ಬಟ್ ಈಗ ಅದ್ರ ಮೇಲೆ ಪುಡಿ ಪುಡಿ ಬರ್ತಿದೆ ಅಷ್ಟೇ ಅಂದ್ರೆ ನೀನ್ ಕೀಳ್ಸಬಾರ್ದು
ಇ ಪೂರಾ ಸ್ಪ್ರೆಡ್ ಆಗ್ತತ್ ರೀ ಬೇರೆ ದೌಡಿಗ್ನು
ಇಲ್ಲ ಇಲ್ಲ ಸ್ಪ್ರೆಡ್ ಏನ ಆಗಲ್ಲ ಅದ ಎಲ್ಲೆಲ್ಲ ಉಳುಕಾಗಿರುತ್ತೋ ಅಲ್ಲಿನ ಕ್ಲೀನ್ ಮಾಡ್ತಾರ ಅವ್ರು ನಾ ಅದನ್ನೇ ಹೇಳ್ತರದು ಅಲ್ಲಿ ಕ್ಲೀನ್ ಮಾಡಿ ನಿಂಗ ಟ್ಯಾಬ್ಲೆಟ್ಸ್ ಕೊಡ್ತಾರ ಮತ್ತೆ ಸಿಮೆಂಟ್ ಇಂತ ದಿನ ಹಾಕ್ತೀನಿ ಆ ಪೇನ್ ಕಡಿಮೆ ಆಗ್ಲಿ ನಿಮಗೆ ಹಂತ ಕ್ಲೀನ್ ಮಾಡಿ ಅಲ್ಲಿದೆಲ್ಲ ಒಳಗಡೆ ಯಲ್ಲಿ ತೂತಾಗಿ ಕ್ಯಾವಿಟಿಸ್ ಆಗಿರುತ್ತೋ ಅದನ್ನ ಕ್ಲೀನ್ ಮಾಡ್ತಾರೆ ಆಮೇ ಸಿಮೆಂಟ್ ಹಾಕ್ತರವ್ರ್
ನಮ್ಗ ಅನಸ್ತೆಷ್ಯ ಕೊಡ್ತಾರೆನ್
ಹ್ಮ್
ಅನಸ್ತೆಷ್ಯ ಇಂಜೆಕ್ಷನ್ ಕೊಡ್ತಾರೆನು
ಹೌದು ಕರೆಕ್ಟಾಗ್ ಕೊಡ್ತಾರೆ
ಉಗ್
ಹ್ ಏ ನೀನ್ ಕೇಳ್ಸದ್ರ ಮಾಬಡ ನಾನ್ ಅದನ್ನೇ ಕೇಳಿದ್ದು ಅದು ಗಮ್ಮಿಂದ ಆಚೆ ಬಂದಿ ದ್ಯ ಹಂಗ ಅಲ್ಲ ಆಡ್ತೈತ ಅರಟಗದೆ ಅಂತ ಕೇಳಿದ ನಾನು ಆಮ್ತ ಅಲ್ಲಾಡ್ತಿಲ್ಲ ಅಂದ್ರೆ ಬೇಡ ಅಲ್ಲ್ ಕಿಳಸದೆಲ್ಲಾ ಮಾಡಸಬೇಡ ಸುಮ್ನೆ ಸಿಮೆಂಟ್ ಹಾಕ್ಸ ದು ಕ್ಯಾವಿಟಿನ ಕ್ಲೀನ್ ಮಾಡಿಸಿ ಸಿಮೆಂಟ್ ಹಾಕಸ್
ಏ ಅಲ್ಲ್ ತೆಗಸ್ತಿ
ಹಾ
ಅದೇ ಸಿಮೆಂಟ್ ಹಾಕ್ಲಿಕ್ಕೆ ಹೇಳಿ ಅಂದ್ನಿಲ
ಹಾ ಅದೇ ಅದೇ ಸಿಮೆಂಟ್ ಹಾಕ್ಸು ಅದ್ಕ್ಕಿಂತ ಮುಂಚೆ ಫೇನನಾ ಕಡಿಮೆ ಮಾಡ್ಕೊ ಸೋಪ ಸೆನ್ಸಿಟಿವ್ ಇರುತ್ತೆ ಹ್ಹ ತುಂಬಾ ಹಾಟ್ ತುಂಬಾ ಕೋಲ್ಡ್ ಎನುದ ತಗೊಳಂಗಿರಲ್ಲ ಅವೆಲ್ಲ ನೋಡ್ಕೊಂಡು ನೋಡ್ಕೊಂಡು ಮಾಡ್ಬೇಕೇನ್
ಎಷ್ಟ ದಿನ ರೀ
ಎಷ್ಟು ದಿನ ಅಂದ್ರ ಲೈಫ್ ಲಾಂಗ್ ನೈಟ್ ಟೈಮ್ ಅಲ್ಲ ಅಂತು ನೀನ್ ಸ್ವೀಟ್ ತ್ರೀಯೇನು ತಿನ್ನಕ್ ಆಗಲ್ಲ ಎಲ್ಲ ಅವಾಯ್ಡ್ ಮಾಡ್ಬೇಕು ತುಂಬಾ ಗಟ್ಟಿ ಇರೋದನ್ನು ಕೂಡ ನೀನ್ ಅಲ್ಲಿ ಜಗಿಯಂಗಿಲ್ಲ ಹಾ ಮತ್ತೆ ಹ್ಹಾ ಸಿಮೆಂಟ್ ಅಂದ್ರ ರೋಡ್ಗ್ ಹಾಕ್ತಾರಲ್ಲಾ ಆ ಸಿಮೆಂಟ್ ಹಾಕ್ಬಿಟ್ಟಾರೆ ಬಿಡು ಕಡ್ದ್ ಬಿಡಣ ಹ ತಡಿ ಮತ್ತೆ ಏನಾನ ಕಡ್ದ್ ಬಿಟ್ಟಿರ್ ನೀವು
ಇಲ್ಲ ಇಲ್ಲ ನಾನೆ ಈ ಸರ್ತಿನಾದ್ರು ವಿಡ ಮಾಡ್ಕತಿಣ
ಆರಿ ಇ ನಾನ್ ಜಸ್ಟು ಹ್ ತುಂಬವ ಸ್ಟ್ರಾಂಗ್ ಸಿಮೆಂಟ್ ಅಲ್ಲಾರಿ ಅದು
ಹಾ ಸರಿ ಸರಿರಿ ಮತ್ತ ಯ್ವಾಗಾದ್ರು ಮಾಡ್ತೇನಿ ಬಾಯ್ ನೀವ್ ಮಾಡ್ತೀರಾ
ತಿಂದ್ರಿ
ನೀವ್ ಮತ್ತ ಮಾಡ್ತೀರಾರೀ ನನ್ಗೆ ನಾಳೆ ಮಾಡನ ಹಾ ಸರಿರೀ